ಹಲೋ
ಪರ್ವೇ ಮಾಡತದೆ
ಏನ ಗುರು ನೀ ಏನ್ ಮಾಡ್ತೇನೆ
ಎ ಜಸ್ಟ್ ಊಟ ಆಯ್ತು ಸುಮ್ನೆ ಮಲ್ಗಿದಿನಿ
ಊಟ ಆಯ್ತಾ
ಊಟ ಮಾಡಿದ್ದೀವೆ
ಎಲ್ಲಿದ್ಯಾ
ಇಲ್ಲ ಸ್ಥಲಪುರಲ್ಲಿೇ
ಯಾವ ಬರ್ಬೇಕು ಮತ್ತೆ
ನಾಳೆ ಅವರಬೇಕಬೇಕು
ನಾಳೆ ಬರ್ತೇ ಹ್ಮ್ ಹುಷಾರಾಗಿ ಬಾರಪ್ಪಾ
ನಾಳೆ ಬರಕ
ಯಾರ ಏನಪ್ಪ ಅಂದ್ರೆ ವಿಮಾನದಲ್ಲಿ ಬರ್ತಾ ಇದ್ಯಾ
ಇಲ್ಲ ಟ್ರೈನಲ್ಲಿ
ಹ್ಮ್
ಟ್ರೈನ್ಲ್ಲಿ ಬರ್ತಾ ಇದ್ದೀಿ
ಹಮಂದದಲ್ಲಿ ಬರ್ತಾ ಇದ್ಯಾ
ಹಾ
ಹ್ಮ್ ಎಷ್ಟು ಈ ಬರಕ್ಕೆ ದುಡ್ಡು
ಸಟ ಒಂದು ಹದ್ಿನೈನೂರು ರೂಪಾಯಿೋಗುತ್ತೆ
ಜಾಸ್ತಿಿನವಾ ಐಟಪ್್ರನಲ್ಲೇ
ಹಾ ಬೆಂಗಳಳೂರ್ಗಾದ್ರೆ ಜಾಸ್ತಿ ಇದೆ ಬಟ್ ಇಲ್ಲಿ ಅಂದ್ರೆ ಕಡೆ ಇದೆ
ಹೌದಾ ಏನ್ ಊಟಕ್ಕೆ ಏನ್ ಮಾಡಟ್ಟಿದರು ಬೀಗರು
ಊಟ ಕತ್ತು ವಾರ ಇದತೆಲ್ಲ ಊಟ ಮಾಡಿಲ್ಲ ಊ ಇವತ್ತು ವಾರ ಇದ ಲಕ್ಷ್ಮಿ ಅವರ ಅದ್ಕಾಗಿ ಏನು ಕಂಡಪಿಠ ಮಾಡಿಲ್ಲ
ಹ್ಮ
ಬಿಳೆ ಸಾಂಬಾರ ಕಾಳಪಲ್ೆ ಅನ್ನ ಸಾಂಬಾರ ಮಾಡಿದ್ರು
ಮತ್ತೆ ಚಪಾತಿ ಅದೇಏನು ಕೊಟ್ಟಿಲ್ಲ
ಚಪಾತಿಲ್ಲ ರೊಟ್ಟಿ ಮಾಡಿದ್ವಿಾವ ರೊಟ್ಟಿ ರೊಟಿನೇ ಮಾಡಂತ ತಂದ್ವಿ ರೊಟಿನೇ ಮಾಡಲ್
ಮತ ನಿನ್ ಕೋನ ಇದಾರ ಜನ ಎಲ್ರು
ಇಲ್ಲ
ಹ್ಮ್
ಏಯ ಹೆಂಗಂತ ಎಲ್ಲ ಗರ ಎಲ್ರಿಕನಾದ್ರ
ಹೌದಾ ಬಂದ್ರಾ ನಿಮ್ಮ ಮಾಮ
ಹ ಯಾರು
ಹ ಜಾಬ ಅಲ್ಲಿ ಇರಾರ
ಅವ್ರಲ್ಲ ಡ್ಯೂಟಿ ಇಲ್ಲ ಇದಾವ್ರ ನಾಳೆ ಬೆಳಗ್ಗೆ ಬೆಳಗ್ಗೆ ಬರ್ತಾರೆ
ನನಗೆ ಪತರ
ಹ್ಮ್
ಹ ಅಡೇನಾ ಡ್ಯೂಟಿ ಬೇರೆ ಕಡೆ ಇದೆ.
ಡ್ಯೂಟಿ ಬೇರೆ ಕಡೆ ಇದೆ.
ಇಲ್ಲಿ ಸ್ವಲಪ ರಾಯಣ ಆಗ್ಬಿಟ್ಟು ಮತ್ತೆ ಮುಂಬೈಯಲ್ಲಿ ಇದೇನ.
ಎಲ್ಲಾಪುರ್ ಬಿಟ್ ಬೇರೆ ಕಡೆ.
ಹಂಗ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾರ ಮನೆಗೆ.
ಹ ಅಲ್ಲೇ ಡ್ಯೂಟಿ ಮೇಲ್ ಇರ್ತಾರೆ ಬಟ್ ಅಂದ್ರೆ. ಬಟ್ ಎನ್ನ ಏನೇಏನ್ ಮಾಡ್ತಾರ್ ಗೊತ್ತಿಲ್ಲ ಬಟ್ ನನ್ಗೆ. ಅಪ್ಪಡನ್ ಮಾಡಲ್ಲ.
ಹೌದಾ
ಹ್ಮ್
ಅದ ಕೇಳ್ದು
ಹ್ಮ್ ಗಗೆಳೆಯ ಬೆೇಟನ್ನ ಗಗೆಳ ಆತು
ಇಲ್ಲ ಗೆಳೆಯಾಗಿ ನಿಮ ಕೇಳನಪ್ಪಾ ಎಲ್ಲಿಗೆ ಹೋಗ್ತದೆ ಗೆಳೆಯ ಅಲ್ಲ ನಂಗೆ
ಹ್ಮ್ ಬೆಳಿಗ್ಗೆ ಮಾತಾಡ್ಸಂಗ್ನಾ.
ಹ್ಮ ಹೇಳ ನೌತಂಗ್ದ.
ಹ್ಮ್
ಹ್ಮ ಜನ್ಗಳ್ ಸ್ವಲ್ಪ.
ಕೆನ್ನ ಕೆಸ್ತ ತನ ವಸಂದು.
ಹ್ಮ ಸ್ವಲ್ಪ ಜಸ್ತಿ ವರ್ಕ್ ಇದೆ
ಅಲೋ
ಹಲೋ
ಮಾತಡ ಗುರು
ಹಾ ಹಂಗೆ ನಿದ್ದೆ ಬರ್ತ್ತದೆ ಸ್ವಲ್ಪ್ ಸ್ವಲ್ಪ.
ವಿಜ್ಯಪತ್ ತೆಡು.
ಊರಲ್ಲಿ ಮಳೆ ಬಂದ್ ಬಂದ್ಯ್ತಾ.
ನೆಂದಿದೆ ಬಾರೋ ಮಳೆ ಬಿಜ ಹಾಕೋಳೊ.
ಹಾ
ಬೀಜ ಹಾಕಲ್ಲ.
ಎನಂಟಿ ಅಂತ ಕಳ್ಸ್ತಾಲ್ ಸರ್ಯಾಗಿ.
ಫೋನ್ ಇದ ಒಕ ಒಕಟ್ಲೆ ಫೋನ್ ಹೊಯ್ದ ಇಲ್ ಏನ.
ಎಲ್ಲ ಕೇಳಸ್ತಾ ಇದೇವ.
ದರಕಾಯನು ರಾಜಶೇಖರ್ ಒಂದ್ ಐವತ್ ತಾಸ ಮಾತಾಡುದು ಇಬ್ರು ಒಂದ್ ಕೇಳವತ್ ನಿಂದೆ ಯಾಕೇಳ.
ಹಕೆಲ್ಲ ಉಂಟ ಮಂಗತ್ಲೇ ಹೇಳ.
ಹ ಬರಿ ಕೇಳ್ಕ ಬಂದ್ ಕೇಳ್ದವ.
ಇಲ್ಲ ಮಳೆ ಬಂದ ಏನ.
ಬಂದದ ಭಯಂಕರ ಬಂದ್ ಮಳಿ.
ಹಾ
ನೀ ಎಲ್ಲಿ ಹೋಗ್ ಕುಂತನ ನಿಮ್ಮ ಅಣ್ಣ ಒದಾರ್ತ ನೋಡು.
ಯಾಗ
ಬೀಜವರಗ್
ಬಜವಾರಕ ಬಿಜಾರ ನಾಗ್ ಬರ್ತನ್.
ಯಾವಾಗ್ ಬರ್ತ.
ನಾಳೆ
ಎಷ್ಟ ಗಂಟ್ಯಾಗ್.
ಹಾ ಎಷ್ಟಕಂತಂದ್ರೆ ಲೇಟ್ ಆಗತ್ತಲ್ಲ ಈ.
ಬೆಳಿಗ್ಗೆನೆ ಹೊರೋದು ಬೀಜ ಮಧ್ಯಾಹ್ನ ಆದ್ಮೇಲೆ ಆಗಲ್ಲ ಹೊರೋ.
ಬೆಳಗ್ಗೆ ಅಂದ್ರೆ ಹೆಚ್ಚ ನಮ್ಮ ಇತ್ ನಮ್ ಹೊಲಕ್ ಹೋಗವ ನಾಳೆ.
ಹಾ ಓದ್ತೀನೆ
ಹ
ಸ್ವಲ್ಪ ನಮ್ಮ ಮಲ ಸ್ವಲ್ಪ ಬೀಜ ಇದೆ ಒಂದ್ ಎರಡ್ ಸಲ್ ಉರ್ಕೊಂಡ್ ನಿಮ್ ಮಲಕ್ ಹೋಗ್ತೀನಿ
ಹಾ
ಹ್ಮ್ ಅದೇ ಬೆಳಿಗ್ಗೆ ಒಂದ್ ಅರ್ಧ ತಾಸ ಆಗಲ್ಲ
ಏನೆಲ್ಲ ಒಂದ್ ತಾಸ ಆಗುತ್ತೆ ಸುಮ್ಮನೆ ಸು್ನೆ ಹೇಳ್ತಾರ
ನಿಜಾಲ ನಂಬೋ
ಒಂದ್ಮಿಷ ಅಂದ್ರ ಹ ನಿಮಿಷ ಹತ್ತು ನಿಮಿಷ ಅಂದ್ರ ಒಂತ ಆಸ್ ನಿಂದು
ಯಾರ್ು ಹೇಳಿದ್ರು ನಿಜ ನನ್ ಕೆಲ್ಸ ಜಾಸ್ತಿ ಇರಲ್ಲೊಂದು
ಹಾ ಯಾರು ಹೇಳಿದ್ದಲ್ಲ ಯಾರು ಕೇಳಿದ್ದಲ್ಲ ನ ಅವನ್ ಬೋಸಿರದ
ನಮ ಬೆಕ್ಕ ಇವಾಗ ನಮ್ಕಾಯ ಅಂದ್ರೆ ಇವಾಗ ಗೊತ್ತಾಗ್ತಿದೆ ನನ್ ಕೆಲ್ಸ ಏನಂತ್ ನಿನ್ಗೆ.
ಹಾ ಗೊತ್ತಾಗ್ತೆದೆ.
ಹ್ಮ್ ನಂದ್ ಕೆಲ್ಸ ಜಾಸ್ತಿ ಇರಲ್ಕಡೋ ಅಷ್ಟೇ ಒಂದ್ ತಾಸ ಒಂದ್ ಆಫ್ ಆನ್ ಅವರ್ ಅಲ್ಲೆ.
ಅಂದ್ರೆ ಮೂರ್ ತಸಟ್ಕ.
ಇಲ್ಲ ಕಳು ಅವತ್ತು ಯಾರಲ್ಲಲ್ಲ ಅದಕ್ಕೆ ಅವತ್ ನೈಟ್ ಆಯ್ತು ಜನಾದ್ರೆ ಒಂದ್ ತಾಸಲ್ಲ ಆಗ್ತಿತ್ತ ಅದು
ಯಾರಾದ್ರುೂ ರಾತ್ರಿ ಏಳು ಗಂಟೆ ತನ ಉ್ತಾ ಇರ್ತಾನೆ ಆತಿ ವಿಜ ಹ
ಇಲ್ಲಲ್ಲ ಅವಾವತ್ ಮತ್ತೆ ಅನಿವಾರ್ಯ ಇತ್ತಲ್ಲ ಅವತ್ತ ಅದು ರಾಜುದ್ರೆ ಆಗ್ಬಿಡ್ತಿತ್ ನನ್ ಮಗ ಬಂದ್ಬಟ್ಟನೆಲ್ಲ
ಅಲ್ಲ ಅನಿವಾರಿದ್ರೆ ಮುಗಿತದ ಮುಗಲ್ಲ ತಾನೆ
ನಾ ಮುೋಗಲಿಲ್ಲ
ಹಂಗೆ ಮತ್ತೆ
ಹ್ಮ ಬೇರೆ ಟಾಸ್ಕ್ ಬಂದಿದ್ದ ನೋಡಿದ್ದ ನೀನು
ಇಲ್ಲ ಗುರು ನಂದಿಲ್ಲ
ಬಂದಿದೆ ನೋಡುವ ರೆಕಾರ್ಡ್ ಬಂದಿದೆ ರೆಕಾರ್ಡ್ ಮಾಡಿ ಎಷ್ಟ ಹಕ್ಬೇಕು ಓದಿ
ಅದಾ
ಅದು ಕನ್ನಡಗ ಆದ ಓದದ ಆಗದು ನನ್ ಕೈಲಿ ಬಾಯಿ ಬಳಗದು
ಹೌದಾ
ಗುಕ್ಕು ಚು ಅಂಟವು
ನೋಡಿತ ನದ
ಅಯ್ಯ ಅದ ಆ ಹಾಗಲ್ಕೊಂಡ್ ತುಂಬಾ ಟೈಮ್ ಇಿಡತ್ತೆ ಅಂದ್ರೆ ಓದ್ ಹಾಕ್ಬೇಕು ಅದೆಲ್ಲಾ
ಹೌದಾ
ಹ್ಮ್
ಬರಯೋದಂದ್ರೆ ಎಲ್ರಿಗೂ ಒಜ್ಜೋಗುತ್ತೆ
ಹ್ಮ್ ಬರೋದಿಲ್ಲ ಅದು ಒಂದು ಒಂದು ಇದು ಕೊಟ್ಟಿರ್ತಾರೆ ಒಂದು ಸಂದೇಶ ಅದು ಓದಿ ರೆಕಾರ್ಡ್ ಮಾಡಿ ಹಾಕ್ಬೇಕು ನಾವು
ಓದಿ ರೆಕಾರ್ಡ್ ಮಾಡಕ್ ಹಬೇಕು ನಮ್ಮಸ್ತರ ಅವ್ರು ಬರ್ದದ್ದು ರೆಕಾರ್ಡ್ ಮಾಡಾಕ್ ಹರು ಏ ಆರಾಮ್ಸರ ಅಲ್ಲ ಯಾಕಂದ್ರೆ ಬರದದ್ದು ಆರಾಮ್ ಸರಿ ಯಾಕ ಬೆಷ್ಟ ಅಲ್ಲ ತಾನೆ
ಮ ಬಾಯ ಒಳ ಸೆಂಟೆನ್ಸ್ ಹ
ನೀ ಒಂದಸಲ ಹುಡ್ಕಿಬೇಕ ಆಮೇಲೆ ಎಲ್ಲ ಉಳಸ್ಬೇಕು
ಹ್ಮ್
ಬದ್ಲೊಂದು ಆಾಗಲೋದ ಅದ್ರಿಂತ ಹೇಳೇಳ್ಕಂತ ಹೋಗಬೇಕ
ಹ್ಮ್ ಟೈಮ್ ತೂತನ ನಕ ಟೈಮ್ ಹದಕ್ಕೆ ಅಂತ
ಹಹ ಇರ್ಲಿದ್ದೆ
ಬರ ಒಂದ್ ಟಾಸ್ಕಗ್ ಬರ ಹದ್ನಂಟ ರೂಪಾಯಿ ಅಂತದ.
ಹದಿನೆಂಟು ರೂಪಾಯಿ
ಹ್ಮ
ಅವನು ಯಾವನ ನೂರವತ್ತು ನೂರ ಹಂಡ ಮಾಡಿ ಲೇ ಟಾಸ್ಕ್ ಅದ್ರೆಗೆ.
ಅರಾಗ
ಅಂಗಲೆ ಇಷ್ಟನ್ ಚೀಡಾಕಿ ಬಂದ ಅಂದೋ ತಲ್ಲಲ್ಲ. ತಗರಲ್ಲಂದ.
ಅಪೋಲ ಯಾವನು
ಅಪಲೋ ಟಿ ಟಿ ಎಸ್
ಹ ಅದ ಅರಾಗ ತಿಂಡಿ ಮಾಗಬೋಡ್ ನೂರ್ ಮಾಡ ನಾದ್ರು
ನೂರೋ ಇ ಬ ನೂರೋ ಚ ನರ ಬಣ
ಹತ್ ಮಾಡಿದ್ರೆ ನಾವು ನೂರ ಎಂಬತ್ ಬರ್ತಾವ ಹ ಅಂತ ಅತ್ತು ಎರಡವರ್ ಮಾಡ್ಯನಾ.
ತಾರೊಂಡೂರು ಮಾನ ಅಪ್ಪ ತಿಂಡಿಮ ಕೂಡಲ ಒಂದ ತರೊಂಡರ ಮಾನ.
ಹ ಹ ನಮ್ ಕೈಲಿ ಅಗಲಪ ಈಗ ಹ ಓದವ ಟೈಮ್ ಸಿಗಾವಲ್ಲ ಮುಟ್ಬಡ್ತ ನನ್ ಆ ಕಡೆ.
ಇ ಫೋನ್ ಮಾತಾಡದ್ರ ಮಾತಾಡ ನಮ್ಕ ಅದು್ ಮಾಡದಾಗಲ್ಲ.
ಹ ಅದು ಒಂದ್ ಟೆಸ್ಟ್ ಒಂದ ಹದ್ನೆಂಟ ರೂಪಾಯಿ ಅಂದ್ರೆ ಏನ ಪರವಾಗಿಲ್ಲ.
ಹ್ಮ್
ಒಂದ್ರ ಒಂದ ಸಬ್ಮಿಟ್ ಮಾಡಬೇಕಕ್ ಹನ್ನೆರಡ್ ಇರ್ತಾವ ಹನ್ನೆರಡು ಹನ್ನೆರಡು ಓದಿ ಹಾಕ್ಬೇಕು ಟ್ಯಾಕ್ಸ್.
ಹೌದಾ
ಹನ್ನೆರಡು ಅಂದ್ರ. ಒಂದೊಂದು ಹದ್ನೆಂಟ ರೂಪಾಯಿ ಅಂದ್ರೆ ಏನ್ ಅಂದ್ರೆ ಒ ನೂರ ಎಂಬತ್ತತ್ ಅಂತ ಆ ಮಾಡ್ಬೋದು. ಒಂದ್ ಹತ್ ಮಾಡಿ ಹದ್ರೆ ದಿನಕ್ಕೆ ಸಾವಿರ ಮ್ಯಾಲ ಆತದ.
ಹ್ಮ್
ಅಂದ್ರೆ ಅಷ್ಟಲ್ಲ ಬರೀ ಒಂದಕ್ ಹದ್ನೆನೆಟ ರೂಪಾಯಿ ಅಂತದ.
ಒಂದುಕ ಹದಿನೆಂಟ.
ಹ್ಮ್
ಹ್ಮ ಹಲೋ
ಮತ್ತೆ ಬೀಗರು ಏನ್ ಅಂತ ಹೇಳಿದ್ರು
ಏ ಬೆಳಗ್ಗೆ ನಾಳೆ ಒಪ್ಪಾ ನಾಳೆ. ನಾಳ ಇಲ್ಲೇನೆರು ಸಾಯಂಕಾಲ ಹೋಗಂತಂದ್ರ. ಇಲ್ಲ ಹೋಗಪ್ಪ ಹೋಗಾನ ಅಂತಂದೆ ಯಾವದ ಕರಿತರಿ ನೋಡೋಣಾದ್ರ ಅಂತ
ಹೌದಾ
ಹ್ಮ್
ಹಾ ನೋಡು ಟೈಮ್ ಇದೇ ನಾಳೆ ಬಾ. ಹಾ
ತ್ತ
ಇಲ್ಲಲ್ಲೇ ಮೋಡ ಆಗಿದ್ದೆ ಮಳೆ ಬಂದಿಲ್ಲ.
ಮತ್ತೆ ಮಳೆ ಬಂದಿದೆ ಅಂತ ಹೇಳಿದಾರ ಕಣಾ.
ಸುಮ್ನೆ ಹೇಳ್ತಾ ಇದ್ದೀನ ಅಷ್ಟ ನಿನ್ಗೆ.
ಸ್ಟೇಟಸ್ ಹಾಕ್ಬಿಟ್ಟಿದ್ದೆ ಇಲ್ಲಾಂದ್ರೆ ಮುಂಗಾರ ಮಳೆ ಅಂತ.
ಏನ್ ಹಾಕಿದೆ ಸ್ಟೇಟಸ್ ಯಾರ್ದ ಅದು.
ನಂದೆ ಕಣೋ ವಿಡಿಯೋ ಮಾಡಿದ್ದೆ ನಾನು ಇಷ್ಟವಾದು. ಆತ್ ಆತ್ ಹೌದ ಇಲ್ಲ ಕೋಗದಿಲ್ಲ ಅ ತ ಬ ಯಾವುದೋ ಒಂದಾಗ್ಲಿ ಹದ ಗಾಳಿಯಲ್ಲಿ ಇಲ್ಲಿ ಮಲಿಕೊಳ್ಳಲ್ಲ ಅಲ್ಲಿ ಮಲಿಕೊಂತೀನಿ ಯಾರದು ಹಲೋ
ಹೇಳ್ಗುರು
ಗುರು ಒಂದ್ ಐದ್ ನಿಮಿಷ ಅಷ್ಟತೇನೆ ಆಮೇಲೆ
ಹಾ ಓಕೆ
ಹಾ ಚಂದ ಬರ್ತೇನೆ ಕ ದಾಮಿ ಕಡ ಬಿಡ್ತ ಮತ ಆಕ